ಹಲೋ ಹೇಳಿ ಏನು ನಮಸ್ತೆ
ಏನ್ ಮಾಡಚ್ಿದೀರಾ
ನಾವು ಊಟಕ್ಕೆ ಹೋಗೋಕೆ ನೋಡ್ತಾಯಿದ್ದೀವಿ
ಹೋಗಿಲ್ವಾ ಇನ್ನು
ಇಲ್ಲ ಹೌಬೇಕು
ಊಟದ ಸಮಯ ಇಷ್ಟು ಬೇಗ ಊಟ ಮಾಡ್ತೀರಾ ನೀವು
ಹಾಂ ಬರ ಹಂಗೆ ಬೇಕ ಬಗೋಗಲ್ಲ
ಹೌದಾ ಬರಿಯಲ್ಲ ನಮ್ದೆ ಮತ್ತೆ ಏನ್ ಊಟ ಮಾಡೋದು ಇವತ್ತು ಏನ್ರರಿ ಊಟ ಮಾಡ್ತೀರಾ ಹಲೋ ಹ್ಮ ಹಲೋ ಹಲ ಏನ್ ಮಾತಾಡದ್ರಿ.
ಹ್ಮ
ನೀನ್ ಮಾತಾಡೋದು ಕೇಳಿಸ್ತಾ ಇದೆ.
ಹಲೋ
ಹಲೋ ಹಾ ಕೇಳಿಸ್ತೀದೆ.
ಮೆ ಎ ಇ
ಇಲ್ಲೇ ಕುತ್ಕೊಂಡಿದ್ದೀನಿ. ಏನಿಲ್ಲ ನೀವೇ ಹೇಳ್ಬೇಕು ಏನ್ ಮಾಡ್ತಿದ್ರಿ.
ಏನಿ ಇಲ್ಲಾ ಸುಮ್ನೆ
ನಾನು ಸುಮ್ಮನೆ ಕುೂತ್ಕೊಂಡಿದ್ದೀನಿ.
ಸದ
ಇಲ್ಲ ಹೋಗ್ಬೇಕು ಇವಾಗ ಊಟಕ್ಕೆ ಏನ್ ಊಟ ಮಾಡೋದು ಇನ್ನು ಬರಿೀ ಅನ್ನ ಸಾರು ಅದೇ ಇರುತ್ತೆ ನಿಮ್ದು ಏನ್ ಊಟ
ನಮ್ಮಗೆ ಹಧೂರಲ್ಲಿ ಹ
ಏನ
ಹಾಂ ಹೇಳಿ ಹೇಳಿ ಏನಾಯಿತು.
ಊಟ ಏನ್ ಮಾಡ್ತೀರಾ ನೀವು ಅಂತ ಅಂದೆ.
ಊಟ ನೋಡ್ಬೇಕು ಅಲ್ಲಿ ಏನು ಮಾಡಿರ್ತಾರೋ ಅದ್ದಿಂದ ಬರ್ಬೇಕು ಅಷ್ಟೇ ನನ್ನ ಕೆಲಸ.
ಹೌದ ಅೇ
ನಿಮ್ದಊಟ
ನಾವು ಅದೇ ಅಂದ್ವಲ್ಲ ಹನ್ನ ಸಾವು ಅಷ್ಟೇ ಇರುತ್ತೆ ಏನು ಊಟ ಮಾಡೋದು.
ಹ್ಮ ಅನ್ನ ಸಾಂಬಾರ್. ಡೈಲಿ ತಿಂದು ತಿಂದು ನಿಮಗೆ ಎಂಥ ಬೇಜಾರಾಗಲ್ವಾ.
ಊಟ ಬೇಕಲ್ರರಿ ಮನುಷ್ಯಂಗೆ.
ಹೊರಗಡೆ ತರ್ಸ್ಕೊಂಡು ತಿನ್ಬೇಕಲ್ಲ ಮತ್ತೆ.
ಅಯ್ಯೋ ದಿನ ದಿನ ಎಲ್ಲೇ ಹೊರಗಡೆ ತಿರ್ಸ್ಕೊತೀರ ಅದು ಬರೀ ಹೊರಗಡೆ ತಿಂದ್ರೆ ನಮ್ಮ್ ಮನೇಲಿ ಬೈತಾರೆ. ಆರೋಗ್ಯ ಹಾಳಾಗುತ್ತೆ ಅಂತ.
ಏ ಅದೇನು ಬರಿ ಮತ್ತು ಇಲ್ಲಿ ತಿಂದ ಏನು ಶಕ್ತಿ ಬರುತ್ತಾ ನನಗೆ.
ಅದು ಸ್ವಲ್ಪ ಒಳ್ಳೆ. ಎಣ್ಣೆ ಅದು ಇದು ಬಳಸಿ ಮಾಡಿರ್ತಾರಲ್ವಾ. ಅದಕ್ಕೆ ಹೊರಗಡೆ ಎಲ್ಲ ಏನೇನ್ ಹಾಕಿರ್ತಾರೋ ಏನೋ ಏನೇನ್ ಮಾಡಿರ್ತಾರೋ ಏನೋ ಯಾರಿಿಗೆ ಗೊತ್ತು.
ಹ್ಮ ಹಂಗೆ
ಹ್ಮ್ ಹಾ
ಇನ್ನೇನು ಮತ್ತ ಇ ಮತ್ತು ಏನಂತ
ಹ್ಮ್ ಮತ್ತೆ ಏನು ಸಮಾಚಾರ
ಏನಿಲ್ಲ ಹೇಳಿ ನಾವ ಅದೇ. ನಂದ್ರಲ್ಲಿ ಹಾ ತುಂಬ ಮಳೆ.
ಹ್ಮ ಹೌದಾ ನಮ್ಮೂರಲ್ಲೂ ಮಳೆರಿ ಮೋಡ ಆಗ್ಬಿಟ್ಟಿದೆ.
ಅಯ್ಯೋ ನಂಬ್ರಲಂತ ಅಯ್ಯೋ ಹಗೆ
ಚಂದ್ರನುೂ ಕಾಣಿಸ್ತಿಲ್ಲ
ಹಾಂ ನಮ್ಮದ್ರಲ್ಲಿ ಎಲ್ಲ ತುಂಬ್ಕೊಂಡು ತುಂಬ್ಕೊಂಡು ಹೊಂಟಿದೆ ನೀರೆಲ್ಲ ದಾರಿನೇ ಕಾಣಿಸ್ತದೆ ಗೊತ್ತಿಲ್ಲ ನಮಗೆ ಮುಂದೆ ಊಟಕ್ಕೆ ಹೋಗಕಿ
ಅಯ್ಯೋ ದೇವ್ರಿ ಅಷ್ಟೆಲ್ಲ ಮಾಡ್ಯಾನ
ಹಾಂ
ಹುಷಾರು ಮತ್ತೆ ನೀವು ಮತ್ತೆ ತೇಳ್ಕೊಂಡು ಹೋಗ್ಬಿಟ್ಟಿದ್ದೀರ
ಏ ಇಲ್ಲ ಇಲ್ಲ ಅದಕ್ಕೆ ನಾವು ಕಂಬ ಹುಡ್ಕೊಂಡು ಕುತಿದ್ದೀವಿ
ಹೌದಾ ಇಟ್ಕ ಕಂಬ ಜೊತೆನೂ ಹೋಗ್ಬಿಟ್ಟಿದ್ದೀರಾ ಮತ್ತೆ
ಏ ಇಲ್ಲ ನಮ್ಮ ನಮ್ಮ್ದ ಆದಿತ್ಯ ಕಾಲೇಜಿನ ಕಂಬ ತುಂಬ ಗಟ್ಟಿಯಾಗಿದೆ.
ಹೌದಾ... ಒಳ್ಳದ ಒಳ್ಳೇದು ಅಂದ್ರೆ ತುಂಬಾ ಗಟ್ಟಿದೆ ಅಂತಾಯ್ತು ಕಾಲೇಜ ಎಲ್ಲ
ಹ್ಮ
ಮತ್ತೆ ಓದೋದು ಬರಿಯೋದ ಏನಿಲ್ವಾ ನಿಮ್ಗೆ
ಈಗ ಓದಬೇಕು ನಾವು ಅಲ್ಲಿ ಹಂತಾಬೇಕು
ಹ್ಮ್ ಏನ್ ಮಲಗಿರ್ತೀರಾ ಏನ್ ಕಾಲ ಮೇಲ್ ಕಾಲ ಹಾಕೊಂಡು ಹ ಏನಾಯ್ತ ರೀ ಹೆಮ್ಮೆ ಪಡ್ತಾ ಇದಿಯಾ
ಇನ್ನು ಅದೇನೋ ಇಂತ ಯಾರೋ ಫೋನ್ ಮಾಡಿದರು
ಹ್ಮ್ ಬಿಡ ಅವರ ಐದು ನಿಮಿಷ ಮತ್ತೆನ್ನು ಕಲ್ ಅದೇ ಮಲ್ಕೊಂಡಿರ್ತೀರಾ ಏನೊ ಕಾಲ ಮೇಲೆ ಕಾಲ ಹಾಕೊಂಡೇನೋ ಅಂತ ಅನ್ಕೊಂಡೆ
ಹಾ ಕಾಲ ಮೇಲೆ ತಲೆ ತಲೆ ಮೇಲೆ ಕಾಲ ಹಾಕಿ ಮಲ್ಕೊಂತೀನಿ ನಾ
ಹೌದಾ ಬಾರಿ ಅಲ್ರಿ ಯೋಗಾಸನೆ ಎಲ್ಲ ಮಾಡ್ತೀರಾ ಅನ್ಸುತ್ತೆ ಆಗಿದ್ರೆ
ಹಾ ಎಲ್ಲ ಯೋಗಾಸನ ಮಾಡ್ತೀನಿ ನಾನು ನಿಮಗೆ ಗೊತಿಲ್ವಾ ಎಲ್ಲಾ ಬರುತ್ತಲ್ಲ ನಿಮಗೆ ಅಂತ ರಿಪೋರ್ಟಿನೂ ಮಾಡ್ಬೇಕಂತಿರುತ್ತೆ ಅದರಲ್ಲಿ ತೈ ತಲೆ ಮೇಲೆ ಕಾಲು, ಕಾಲ ಮೇಲೆ ತಲೆ.
ನಗೆಲ್ಲ ಇದೆಯ ನಿಮ್ದ್ರಲ್ಲಿ
ಹಾಂ ಅದೆಲ್ಲ ಇದೆ ನಮಗೆ
ಹ್ಮ್ ಮಾಡಿದ್ರ ನೀವು ಸರಿಯಾಗಿ.
ಹಾ
ಹ್ಮ್ ಬಿಡಿ ಫುಲ್ ಮಾರ್ಕ್ಸ್ ಬಂದಿರುತ್ತೆ ಹಾಗಿದ್ರೆ
ಏ ನಮ್ಗೆ ನೂರಕ್ಕೆ ನೂರು ಅಂಕಗಳು ಬಂದುಬಿಡುತ್ತೆ.
ಹೌದಾ ಸುಮನೆ ಯಾಕ ಅವೆಲ್ಲ ಮಾಡಿಸ್ತಾರೆನಪ್ಪ
ಹಾಂ ಅದೇ ಸುಮ್ಮನೆ ದುಡ್ಡು ಎ ದುಡ್ಡೆ ಎಲ್ಲ ಖರ್ಚು ಮಾಡಿಸ್ತಾರೆ ನಮ್ಮ ಕೈಯಲಿ
ಅದೇ ಅಪ್ಪ ಕೆಲ್ಸ ಅಲ್ಲ ಅವ್ರ್ಗೆ ಮಾಡಕ್ಕೆ. ಅಷ್ಟಿದ್ರೆ ಅವರೇ ಅವ್ರೇ ಕೊಟ್ಟು ಅವರೇ ಮಾಡಿಸ್ಬೇಕು.
ಅದೇ ಅಪ್ಪ ಅವರಿಗೆ ನೀವೇ ಒಂದ್ಸರಿ ಬಂದು ಹೇಳಿ
ಹ್ಮ್ ಹೇಳೋಣ ಹೇಳೋಣ. ಹ್ಮ್
ಹೇಳಿ ಏನೋ ಮಾತಾಡ್ತಿದ್ದೀರಲ್ಲ
ಅಲ್ಲ ನನ್ ನನ್ ಗೆಳತಿ ಏನೋ ಮಾಡ್ತಾ ಇದ್ದಳು ಅದಕ್ಕೆ ಅವ್ಳಿಗೆ ಇನ್ನೊಬ್ಳು ಗೆಳತಿ ತಿಳಿ ಹೇಳದೆ ಅವಳು ಏನು ಕೇಳ್ತಾ ಇದ್ಲು ಅದಕ್ಕೆ ನೀನೇ ಕೇಳು ಏನು ಅಂತ ನಾನ್ ಸ್ವಲ್ಪ ಕೆಲ್ಸದ ಮೇಲೆ ಇದ್ದೆ ಅದಕ್ಕೆ
ಹೊ ನಾನೇನ ಏನ್ ತಿಳ್ಕೊಂಡ ಅಂದ್ರೆ ಯಾರೋ ಹುಡ್ಕಂಗೆ ಕಾಳಾಗ್ತಿದ್ದಾಳಿಯನ್ನು ಅಂದ್ಕೊಂಡೆ
ಎಲ್ಲಾರೆ ಅವಳಗ್ ಕರ್ದ ಅವಳಿಗೆ ಹ ಅವಳ ಸಪ ಕೇಳಸ ಚಲ ರೀ ಹಂಗೆ ಕರದ್ರೆ ಅದಕ್ಕೆ ಹಂಗ ಕರೆದ್ರೆ ಸ್ವಲ್ಪ ನೋಡ್ತಾಳಲ್ಲ ಅಂತ ಹೇಳಿ ಕರದೆ. ಅವ್ಳೇನೋ ಬರತಾ ಇದ್ಲೆ ರೀ ಹಂಗೆ ಅದಕ್ಕೆ.
ನಾವಾಗಿದ್ರೆ ಯಾವ ಥರ ಕರಿತೇವೆ ಗೊತ್ತಾ.
ಹ್ಮ್
ನಾನ್ ನಮ್ಮ ಭಾಷೆಯಲ್ಲಿ ಯ್ಯ ಬಾರೇಲೇ ಹೋಗೆಲೇ ನಡಿಯಲೇ.
ಓ ಹಂಗೆಲ್ಲ ಕರಿತೀರಾ ನೀವು.
ಹಾಂ ನಮ್ಮ ಭಾಷೆ ಗೊತ್ತಲ್ಲ ಯಾವ ಥರ ಇರುತ್ತ ಅಂತ.
ಓ ಬಾರಿ ಬಿಡ್ರೀ ನಿಮ್ದೆಲ್ಲಾ.
ಹಾ ಹೇಳಿ ಮತ್ತೇನು ಹಾ ಆಗುತ್ತೇರಿ ನೀ ಮಾತಾಡಿದ್ರೇ.
ಹ ಹ ಏನಂದ್ರಿ.
ಸಮಯ ಆಗುತ್ತೆ ರೀ ಮಾತಾಡಿದ್ರೆ ಅಂತ ಅಂದೆ.
ಹಾ ಮತ್ತೆ ನೀವೇ ಸಹಾಯ ಮಾಡ್ತೀರಾ.
ಆರೀ.
ನಿಮ್ ಗೆಳೆತಿಯರ್ಗೇನು ಸಹಾಯ ಮಾಡಲ್ವ ನೀವು ಓದೋದು ಬರೆಯೋದ್ರಲ್ಲೆಲ್ಲ.
ಏ ನಾವು ಓದೋದ್ರಲ್ಲೇ ಸಹಾಯ ಮಾಡ್ತೀನಿ ಅಷ್ಟೇ.
ಬರೆಯೋದ್ರಲ್ಲಿ ಮಾಡಲ್ವಾ.
ಅಂದ್ರೀ ಬರೆಯೋದು.
ಬರಿಯೋದ್ರಲ್ಲಿ ಸಹಾಯ ಮಾಡಲ್ವ ಯಾರಿಗೂ ಬರ್ಕೊಡಲ್ವಾ ನೀವು ಬರಯೋದ್ರಲ್ಲಿ ಜಾಸ್ತಿ ಇದ್ರೆ ಯಾರಿಗಾದ್ರು ಬರಿಯೋದು.
ಹಾಂ ಬರ್ದು ಕೊಡ್ತೀನಿ ನಾ ಬರೆದು ಕೊಡ್ತೀನಿ ಅವ್ರು ನಾನು ಕೇಳಿದ್ರೇ ಮುಗೀತು.
ಹೌದಾ ಮುಂದಿನ್ಸಲ ನಿಮ್ಮ ಹತ್ರಾನೇ ಬರ್ತೀನಿ ಇರೀ ಬರೆಯೋದಿದ್ರೆ.
ಹಾ ಬನ್ನಿ ನೀವ್ ಬರೋದೆಚ್ಚ ನಾವು ಬರ್ದ ಕೊಡೋದ್ ಹೆಚ್ಚ. ಕೇಳ್ ನೋಡು ಒಂದ್ಸರಿ ನ್ನನ್ನ. ನನಗೆ ತುಂಬ ಎಂತ ಸಹಾಯ ಮಾಡೋ ಗುಣ ಭಾಳ ಇದೆ.
ಹೌದಾ ಒಳ್ಳೇದು ಒಳ್ಳೇದು ಇರ್ಬೇ
ಹ್ಞ ಹ ಊಟದಿಂದಾನೇ ಬಂದಿದ್ದೀನಿ ಗೊತ್ತಾನೆ.
ಏನು
ಉಡ್ತಾನೆ ಬಂದಿದೆ ಆ ಥರ ಎಲ್ಲ ಕೆಲಸ ಮಾಡೋದು.
ಹ್ಮ್ ಹ್ಮ್ ಚಿಕ್ಕ ಸಣ್ಣ ಮಗು ಇದ್ದಾಗೂ ತುಂಬಾ ಸಹಾಯ ಮಾಡಿದ್ರಿ ಅನ್ಸುತ್ತೆ.
ಹ
ಹ್ಮ್ ಮಾಡಿ ಮಾಡಿ ಒಳ್ಳೇದು ಒಳ್ಳೇದು. ಸಹಾಯ ಮಾಡ್ತಾ ಇರ್ಬೇಕು ಅವಾಗ ಎಲ್ಲ.
ಮತ್ತೆ ಊಟಕ್ಕೆ ಹೋಗಲ್ವಾ ನೀವು.
ಹೋಗಬೇಕು.
ಇವಾಗ ಹಾಸ್ಟೆಲ್ ಲ್ಲೆಲ್ಲ ಬೇಗ ಅಲ್ಲ ತುಂಬಾ ಕೊಡೋದು ಊಟ ಎಲ್ಲ.
ಹೊಂ ಬೇಗ ಬೇಗ ಕೊಟ್ಟು ಬೇಗ ಬೇಗ ಮುಚ್ಚಿಬಿಡ್ತಾರೆ ಹಾಸ್ಟೆಲನ.
ಹ್ಮ್ ಲ್ಲ ವಿದ್ಯಾರ್ಥಿ ನಿಲಯ ಯಯಾ. ವಿದ್ಯಾರ್ಥಿನಿಲಯಾ ಅಂತಾರೆ ಹೌದು ಹೌದು ಇವಾಗ ನೆನ್ಪಾಯ್ತುರೀ ಇಷ್ಟು ದಿನ ನೆನ್ಪಾಯ್ತಿರ್ಲಿಲ್ಲ.
ಗೊತ್ತಿಲ್ವಾ ನಿಂಗೆ ಕನ್ನಡ ಕಲ್ತಿಲ್ವಾ ನೀವು.
ಅದೇ ಕಲ್ತಿದಕ್ಕೆ ಹೇಳುದ್ರೀ ಇವಾಗ ನನ್ಪ್ ಇಷ್ಟ ದಿನ ನೆನಪಿರ್ಲಿಲ್ಲ ಇವಾಗ ನೆನ್ಪ ಆಯ್ತು.
ವಿದ್ಯಾರ್ಥಿನಲ ಯಾಕತ್ತೀರಾ ಶಾಲೆನಲ್ವಾ
ಹ
ಶಾಲೆ ಎ ಕಾಲೇಜೂ
ಹ್ಮ್ ಅದೇ ಕಾಲೇಜು ಶಾಲೆ ಅದಕ್ಕೆ ಅಂತಾರೆ ಅಂತ ಹೇಳಳ್- ಶಾಲೆ ಕಾಲೇಜಲ್ಲಿ ಕಲ್ತಿದ್ದರ್ತಿವಿ ಅದೇ ನೆನಪು ಆಗ್ಬೇಕು ಅಲ್ಲ ಸ್ವಲ್ಪ ಇವಾಗ ವಯಸ್ಸ ಆಯ್ತಲ್ಲ ಅದಕ್ಕೆ ಇವಾಗ ನೆಪಾಯ್ತ ಇವಾಗ ನೆನಪಾಯ್ತು ನೋಡರಿ- ಬಜಾರ ಏನಲ್ಲಾ ಬೇಜಾರಿ ರೀ ಬರೀ ಊಟ ಅದೇ ತಂಡಿದ್ದೇ ತಿಂದಿ ತಿಂಡಿದ್ದೆ ತ ಬೇಜಾರ ಬಂದರು
ಬನ್ನಿ ನಾವು ಕುಣಿತಾ ಕುಣಿತಾ ಮಾಡೋಣ ಕುಣಿತ
ಏನು
ಕುಲ್ಲಾಗ ನ ಬನ್ನಿ
ಕುಂದಾಡನ ಎಲ್ಲಿ ಕುಂದಾಡಿದ್ರೆ ಹೊಂದಾಡಿದ್ರೆ ನಮ್ಮ ನೋಡಿದ್ರೆ ನಗಾಡ್ತಾರೆಲ್ಲಿ ಆಮೇಲೆಾರ
ೇ ಆ ಥರಲ್ಲ ಬೇರೆೊಬ್ಬಡುಗ ತಲ್ಲಿ ಕೊಟ್ಟಿಸಸ್ಕೊಬಾರ್ದು ಕುಣಿತಾ ಇರಬೇಕು ತಿಂತಾಯ ಇರಬೇಕು ಓಡ್ತಾ ಇರಬೇಕು ಅಷ್ಟೇ
ಹೌದು ಹೌದು ಹೊಂದಾಡಕ ಯಾರು ಬರಲ್ಲ ಕಣ್ರಿ ನನಗೆ ನನಗೂ ಬರಲ್ಲ ನನ್ ಗೆಳತಿಯರು ಕುಳಿತಾರೆ ಆದ್ರೆ ಅದ ಸರಿ ನೋಡಕ್ ಆಗಲ್ಲ ರೀ ನಾನ್ ಕುಣಿಯೋದೇ ಅವ್ರಿಗೆ ನೋಡಕಕ್ಕಾಗಲ್ಲ ಇನ್ ಅವ್ರ ನನ್ ಜೊತೆ ಕುಣ್ಯ್ ಬಿಟ್ರೆ ಮುಗಿಯತ ಹಂಗೆ ಹ್ಮ್
ಮ ಮತ್ತೆ
ಮತ್ತೆ ಹೇಳ್ಬೇಕಲ್ರಿ
ಜಾರ್ಿಂದ
ಹ್ಮ ಅದೇ ಸರಿ ಹಾಗಿದ್ರೆ ಮತ್ತೆ ಅವಾಗರು ಮಾತಡ ಮಾತಾಡೋಣ ನಿಮ್ಮ ಜೊತೆ ಮಾತಾಡಿ ತುಂಬ ಸಂತೋಷ ಆಯಿತು ಹ್ಮ್ ಮತ್ತೆ ಯಾವಾಗಾರೂ ಹೇಳಿ ನಿಮ್ಮ ಜೀವನದ ಬಗ್ಗೆ
ಹಾ ಹಾ
ಸರಿ ಸರಿ ಧನ್ಯವಾದ